ಹಲೋ ಕೆೇಳಸಿದ್ಯಾ.
ಹಾಂ ಹೇಳಿ ಟಿಫನ್ ಆಯಿತಾ.
ಹ್ಮ್ ಆಯ್ತು ನಿಮ್ದು.
ಇಲ್ಲ ಮಾಡ್ಬೇಕು.
ಯಾಕೆ ಲೇಟು.
ಹಾ ಹಂಗೆ ಸ್ವಲ್ಪ ಕೆಲ್ಸ ಇತ್ತು ಅದಕ್ಕೆ.
ಹ್ಮ ಹ್ಮ್.
ಹಾಂ ಏನು ಟಿಫನ್ನು.
ಹಲೋ.
ಏನ್ ಟಿಫನ್ನು.
ಚಿತ್ರನ್ನ.
ಹ್ಮ್. ನ್ಯೂ ಕಾಲೇಜು.
ಇಲ್ಲ ಹೋಗಿಲ್ಲ.
ಹ್ಮ್. ನಮಗೆ ಕಾಲೇಜ್ ಎಕ್ಸಾಮ್ ಮುಗ್ದಿ ಲೀವ್ ಕೊಟ್ಟಿದಿದ್ದಾರೆ. ಸ್ಟಾರ್ಟ್ ಆದ್ಮೇಲೆ ಹೋಗ್ಬೇಕು. ಹ್ಮ್.
ನಮ್ದು ಕಾಲೇಜ್ ಮುಗೀತು. ಪ್ಲೇಸ್ಮೆಂಟ್ ವೈಟ್ ಮಾಡ್ತಾ ಇದ್ವಿ.
ಹೌದಾ.
ಹಾ.
ಹ್ಮ್. ಮತ್ತೆ ಏನ್ ಮಾಡ್ತಾರೆ. ತೈದ್ರರಿ.
ಏನ್ ಮಡ ಸುಮ್ನೆ ಮಲ್ಕೊಂಡಿದ್ದೆ.
ಹ್ಮ್.
ಹ್ಮ್.
ಹ್ಮ್. ಮತ್ತೆ.
ಏಂತ ಟಿಫನ್ ನಿಮ್ದು.
ನಮ್ಮನೆಲಿ ಇಡ್ಲಿ
ಹ್ಮ್ ಇಡ್ಲಿಕ್ಕೆ ಸಾಂಬಾರ್ ಚಟ್ನಿ
ಎರಡು
ಹಾ ಹಾ
ಹ್ಮ್
ಹ್ಮ್
ಮಾತೇನು ಸಮಾಚಾರ
ಹೇಳ್ಬೇಕು ನೀವು
ಯಾವಗಿಂದ ಕಾಲೇಜು ಸ್ಟಾರ್ಟು
ನೆಕ್ಸ್ಟ್ ಮಂತ್ ಅನ್ಸುತ್ತೆ
ಹ್ಮ್
ಹ್ಮ್ ನಿಮಿಗೆ ಕಾಲೇಜ್ ಮುಗ್ದಿ ಎಷ್ಟು ದಿನ ಆಯ್ತು
ಕಾಲೇಜ್ ಮುಗ್ದಿ ಒಂದು ಟೂ ವೀಕ್ಸ್ ಆಯ್ತ ಬಂತು
ಹಾ
ಏನ್ ಮುಗಿಸಿರೋದು ನೀವು ಕಾಲೇಜಲ್ಲಿ
ನಾನು ಎಂಜಿನಿಯರಿಂಗ್
ಹಾ
ಹ್ಮ್
ಇಂಜಿನಿಯರಿಂಗ್ ಅಲ್ಲಿ ಯಾವುದು
ಇಂಜಿನಿಯರಿಂಗ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್
ಹ ಹಾ
ಹ್ಮ್
ಹ್ಮ್
ಮತ್ತೆ
ಹೇಳಬೇಕು ನೀವೇ
ಏನ್ ಹೇಳಬೇಕು ನೀವೇ ಹೇಳಬೇಕು ಎಲ್ಲಾ
ಹ್ಮ್ ಏನ್ ಹೇಳಿ ಮಳೆ ಬರ್ಸಿದ್ಯಾ ಅಲ್ಲಿ
ನಮ್ಮೂರ್ ಕಡೆ ಮಳೆ ಏನಿಲ್ಲ ನಿಮ್ ಕಡೆ
ಸಕತ್ ಆಗಿ ಬರ್ತಿದೆ ಇಲ್ಲಿ
ಹ್ಮ್
ಹಾ
ತಮ್ ಟಿಫನ್ ಮಾಡಕ ಟೈಮ್ ಆಗಿಲ್ವ
ಹಾ ಹೋಗ್ಬೇಕು
ಹ್ಮ
ಹ್ಮ್
ಮತ್ತೆ ಹೇಳಬೇಕು ನೀವೆಲ್ಲ
ನೀವ್ ಹೇಳಬೇಕು
ತುಂಬಾ ಅಂದೆ ತುಂಬಾ ದಿನನ್ಗಳ ಆದ್ಮೇಲೆ ಫೋನ್ ಮಾಡಿರ
ಹ್ಮ್ ನಾವು ಸ್ವಲ್ಪ ಬ್ಯುಸಿ ಇದ್ವಿ ಅದಿಕ್ಕೆ
ಹ ಹಾ
ನೀವ್ ಮಾಡ್ಬೋದಿತ್ತಲ್ಲಾ ನೀವ್ ಫ್ರೀ ಇದ್ರಿ ಅನ್ಸುತ್ತೆ
ಇಲ್ಲ ನಾ ಒಂದ್ ಟು ವೀಕ್ಸ್ ಬಿ ಅಷ್ಟೇ ಫ್ರೀ ಆಕಿ ನಮಗೂ ಕಾಲೇಜ್ ಎಲ್ಲಾ ಇತ್ತಲ್ಲ
ಅದು ಟ್ರೂ ವೀಕ್ಸ್ ಅಲ್ಲಿ ಫ್ರೀ ಇದ್ರಿ ಅಲ್ವಾ
ಮಾಡಕ್ ಆಗಿಲ್ಲ
ಹಾ ಹಾ ಅಷ್ಟೊಂದು ಬಿಜಿ
ಹೌದು ಮನೆಯಲ್ಲಿ ಕೆಲಸ ಅವು ಇವು ಇರ್ತಾವ
ನೀವೇನ್ ಕೆಲ್ಸ ಮಾಡ್ತೀರಾ
ಎನ್ನ ಕಡ್ತವಲ್ಲ ಮನೇಲಿ
ಹ್ಮ್ ಹ್ಮ್
ದನ ಕರ ನಾಯಿ
ಹ್ಮ್ ನಾ ಇನ್ನೇನ್ ನೋಡ್ಕೊತೀರ ನೀವು
ನಾಯಿಗೆ ನೋಡ್ಕೊಬೇಕಲ್ಲ ನೀಟ್ ಇಡ್ಕೊಬೇಕಲ್ಲ ನಾಯಿನ
ಹ ಹಾ
ಹ್ಮ್
ಹ್ಮ್ ಪಾಪಾ ನಾಯಿ ನೋಡ್ಕೊಂಡದೆ ಜೀವನ ಆಗ್ಬಿಡಿದೆ ಅನ್ಸುತ್ತ ಎರಡ್ ವೀಕ್ ಇಂದ
ಅದೇ ಆದೇ ನಮ್ ಜೊತೆ ಫ್ರೆಂಡ್ಲಿ ಆಗಿರುತ್ತಾ ಅದು ನನ್ ಬಿಟ್ಟೋಗಲ್ಲ ನಾವು ಅದನ್ನು ಬಿಡ್ ಅಲ್ಲ
ಹ್ಮ್
ಹ್ಮ್
ನೆಕ್ಸ್ಟ್ ಆಂಗದೆ ಪ್ಲೇಸ್ಮೆಂಟ್ ಆದ್ಮೇಲೆ ನಾಯಿನು ಕರ್ಕೊಂಡ ಹೋಗ್ಬಿಡಿ
ಹಾ ಕರ್ಕೊಂಡ ಹೋಗ್ತಿವಿ ಅದರ ಲ್ಲೇನಿಲ್ಲ
ಹ್ಮ್
ಹ್ಮ್
ನಾಯಿ ಬರುತ್ತಾ
ಬರುತೆ
ಹಾ
ಚಿಕ್ಕುದಲ್ಲ ನಾಯಿ ಸಿಡ್ಸು ಕೇಳಿದೀರಾ
ಹಾ
ಅದೇ ನಾಯಿ
ಹ್ಮ್ ಹೆಸರಿ ಇಟ್ಟಿಲ್ವಾ
ಹ ಇಟ್ಟಿದ್ದೀವಿ
ಏನು
ಟಾಮಿ
ಹ್ಮ್ ಹ್ಮ್
ಹಾ ಚೆನ್ನಾಗಿಲ್ವಾ ಹೆಸರು
ಇಲ್ಲ
ಹ್ಮ್
ಬೇರೆ ಏನಾದ್ರು ಇಡ್ಬೋದಿತ್ತಲ್ವಾ
ಮತ್ತೇ ಬೇರಾದ್ರ ಇಡ್ಬೇಕು
ಹ್ಮ್ ತಂದೆ ಎಷ್ಟ ದಿನ ಆಯ್ತು
ತೊಂದ್ರೆ ಒಂದ್ ವರ್ಷ ಆಗ್ತಾ ಬಂತು
ಹ್ಮ್ ಹ್ಮ್ ಇವಾಗ ಹೊಸದಾಗ ಮತ್ತೆ ನಾಮಕರಣ ಮಾಡಿ
ಏ ಹಗೆಲ್ಲ ಮಾಡಬಾರ್ದು
ಹ್ಮ್ ಇಲ್ಲ ಬೇರೆ ನೈ ತಗೊ ಬಂದ್ ಹೊಸ ಇ
ಬೇರೆನೆ ತರ್ಬೇಕು ಬಟ್ ಆದ್ರೆ ನಮ್ಗೆ ಅಡ್ಜಸ್ಟ್ ಆಗಲ್ಲಲ್ಲ.
ಹ್ಮ್ ಹ್ಮ್
ಸೊ ಹಾಗಾಗಿ ತರೊಕ ಹೋಗಿಲ್ಲ.
ನಿಮಗ್ ನಾಯಿ ಅಡ್ಜಸ್ಟ್ ಆಗಿದಯಾ.
ಹ
ಹ್ಮ್ ಹ್ಮ್ ನೆಕ್ಸ್ಟ್ ಹಂಗಾದ್ರೆ ಪ್ಲೇಸ್ಮೆಂಟ್ ಅದೆ ನಿಮ್ ನಾಯಿನೂ ಕರ್ಕೊಂಡ್ ಹೋಗ್ತೀರಾ ಹಂಗಾದ್ರೆ.
ಹ್ಮ್ ತಗೊಂಡ್ ಹೋಗ್ತಿವಿ.
ಹ್ಮ್ ಹ್ಮ್
ಹ್ಮ್
ಮತ್ತೆ ನಿಮ್ ತಂಗಿರೆಲ್ಲ ಏನ್ ಓದ್ತಿದಾರೆ.
ಅವ್ರ ಎಲ್ಲ ಡಿಗ್ರಿ
ಹ್ಮ್
ಹ್ಮ್
ನಿಮ್ಮಣ್ಣ
ನಮ್ಮಣ್ಣ ಜಾಬ್ ಮಾಡ್ತಿರದು .
ಹ್ಮ್ ಹ್ಮ
ಹ್ಮ್
ಹ್ಮ್ ಮತ್ತೆ
ಹೇಳ್ಬೇಕು ನೀವೆಲ್ಲ .
ನೀವೇಳ್ಬೇಕಪ್ಪಾ ಅಪರೂಪಕ್ಕೆ ಲೈನಿಗೆ ಸಿಕ್ಬಿಟ್ಟೀರಾ.
ಏನ್ ಮಾಡಕ್ಕೆ ಆಗುತ್ತೆ ಅದಕ್ಕೆ ಸಿಗಕ್ಕಾಗಿಲ್ಲ.
ಹ್ಮ್ ಹ್ಮ್ ಇವಾಗ್ಲು ಹೆಂಗ್ ಫ್ರೀ ಆಗ್ಬಿಟ್
ಅದೇ ಫ್ರೀ ಆಗಿದ್ವಿ ಇವತ್ ಸ್ವಲ್ಪ
ಹ್ಮ್
ಹಾಗಾಗಿ ಫ್ರೀ ಆದ್ವಿ
ಹ್ಮ್
ನಿಮ್ ತೋಟದಲ್ ಏನ್ ಏನ್ ಬೆಳಿತೀರಾ
ಅದೇ ಮಾಮೂಲಿ ಈ ಕಡೆ ಸೇಡಲಿ ಅಡಿಕೆ ಅಷ್ಟೇ ಬೆಳಿಯೋದ ಅಲ್ವಾ.
ಹಾ
ಹಾ ಊರಲ್ಲಿ ಕಬ್ಬು ಬೆಳದಿದ್ದಾರೆ ಇಲ್ಲ ಊರಲ್ಲಿ ಕಬ್ಬ ಹಾ ಕಿದರೆ
ಹಾ
ಹಾ ಇಲ್ಲಿ ಮನೆ ಹತ್ರ ಅಡಿಕೆ ಹಾಕೊಂಡಿದ್ವಿ.
ಹ್ಮ
ಹ್ಮ
ಮತ್ತೆ
ಹೇಳ್ಬೇಕ್ ನೀವೇ.
ನೀವ ಏನೇ ಕೆಲ್ಸ ಮಾಡಲ್ವಾ ಹೋಗಿ?
ಏ ನಾವೇನ್ ಕೆಲ್ಸ ಮಾಡೋದು ಹುಡ್ಗೀರು.
ಹೇ ಇರ್ತಾವಲ್ಲ ಕಳೆ ಎಲ್ಲ ಕಿಳೋದು ಆಮೇಲೆ ಗೊಬ್ಬರ ಹಾಕದು,
ಇಲ್ಲ ಇಲ್ಲ ಅದ್ ನಮಿಗ್ ಆಗಲ್ಲ ನಾವ್ ಮಾಡಲ್ಲ.
ಹ ಹ
ಹ್ಮ್ ನನ್ ತಮ್ಮ ನೋಡ್ಕೊಂತಾನ ಅದ್ನ. ನಮ್ ಪಪ್ಪ ಅವರೆಲ್ಲಾ ನಡ್ಕೊಂತ ನೆರಿ
ಹ್ಮ್
ಹ್ಮ್
ಮತ್ತೆ
ಹೇಳ್ಬೇಕು.
ತುಂಬಾ ಮಳೆ ನಾ ಅಲ್ಲಿ?
ಹಾ ಸಕ್ಕತಾಗ್ ಬರ್ತಿದೆ ಒಂದ್ ವಾರದಿಂದ.
ಹ
ಹ್ಮ್
ಇಲ್ಲಿ ಎಂತ ಬಿಸಲು ಮರೆಯ
ಇಲ್ಲಿ ಯಾಕೋ ಈ ಸಲಿ ಸಕ್ಕತ್ತಾಗ್ ಮಳೆ ಬರ್ತಿದೆ.
ಹ್ಮ
ಹ್ಮ
ತ್ತೆ
ಹೇಳ್ಬೇಕು.
ಏನ್ ಹೇಳದ್ ನೀವೆ ಹೇಳ್ಬೇಕ್ ಎಲ್ಲ.
ನೀವೇ ಹೇಳ್ಬೇಕಪ್ಪಾ ನಾವೇನ್ ಹೇಳದು.
ಹೇರಳ್ ಚ
ಏನಿಲ್ಲ ಪ ನೀವ್ ಹೇಳ್ಬೇಕು ನೆಕ್ಸ್ಟ್ ಜಾಬ್ ಯಾವಾಗೊಗದು.
ಜಾಬ್ ಅದೇ ಲ ನಾಕ ಕಮ್ ಒಂದ್ ಐದ್ ಆರ್ ಟ್ರೈವ ಅಟೆಂಡ್ ಮಾಡಿದ್ದೀನಿ
ಹ್ಮ್
ಅದೇ ಲಾಸ್ಟ್ ಮುಮೆನ್ ಟಲ್ ರಿಜೆಕ್ಟ್ ಆಗಿದ್ದಾವೆಲ್ಲ ಜಾಬ್ ಸೆಲೆಕ್ಟ್ ಆಗಿ
ದಾ
ನೆಕ್ಸ್ಟ್ ಯಾರೋ ಟ್ರೈ ಮಾಡ್ಬೇಕು.
ಅವಾಗ್ ಇನ್ನ ಬ್ಯುಸಿ ಆಗ್ತೀರಾ ಅನ್ಸುತ್ತೆ.
ಅವಾಗೇನ್ ಬ್ಯುಸಿ ಏನ್ ಇರಲ್ಲ ಎಫರ್ಟ್ ಎಲ್ಲ ಹೆಂಗ ಇರತ್ತ ಅದ್ರು ಮೇಲ್ ಡಿಪೆಂಡ್.
ಹ್ಮ್ ಹ್ಮ್ ಹ್ಮ್
ಹ್ಮ್ ನಿಮ್ದಿನ್ನು ಎಷ್ಟು ವರ್ಷ ಐತ್ ಎಜುಕೇಷನ್? ಎಜುಕೇಶನ್ ಏಷ್ಟ್ ವರ್ಷ ಐತಿ.
ಹ್ಮ್ ನಮ್ದಿನೊಂದ್ ಎರಡು ವರ್ಷ ಐತೆ
ಹಾ ಹಾ
ಹ್ಮ್ ಅದ್ ಮಾಡದ್ಮೇಲೆ ಜಾಬ್ ಮಾಡೋದು
ಹಾ
ನಾನು ಬಿ ಎಸ್ ಸಿ ಓದ್ತಾ ಇರೋದು ಲಾಸ್ಟ್ ಇಯರ್
ಹಾ
ಹ್ಮ
ಲಾಸ್ಟ್ ಇಯರ್
ಹಾ
ಹಾ
ಹ್ಮ್ ಅದನ್ ಮಾಡಿ ಎಮ ಎ ಸಿ ಮಾಡಿ ಮುಂದೆ ನೋಡೋಣ ಅಂತ
ಹಾ ಹಾ
ಹ್ಮ್
ಯಮ ಸೀ ಮಾಡ್ತೀರ ನೀವು
ಹಾ ಮಾಡೋಣ ಅಂತ ಸ್ಕೋಪ್ ಇರುತ್ತೆ ಅಂತ
ಹ್ಮ್
ಹ್ಮ್
ಹ್ಮ ಹ್ಮ್
ಮತ್ತತ್ತೆ
ಹೇಳ್ಬೇಕ್ರೀ ನೀವ ಎಲ್ಲ
ನಾವೇನ್ ಹೇಳೋದು ನೀವ್ ಹೇಳುದ ನಾವ್ ಕೇಳ್ತೀವಿ
ನಿ್ ಮನೆಲ್ಲ ಚೆನ್ನಾಗಾವ್ರ
ಹ್ಮ್ ನಿಮ್ಮ ಹಾ ಎಲ್ಲಾ ಚೆನ್ನಾಗ ನಿಮ್ಮನೆಯಲ್ಲಿ
ಹಾ ಚೆನ್ನಾಗಿದೀರಿ
ಹ್ಮ್
ಮತ್ತೆ ಸಂಸರ ಹೇಳ್ಬೇ ಯೆಲ್ಲಾ
ನೀವ್ ಹೇಳ್ಬೇಕಪ್ಪಾ ನಾವ ಕೇಳ್ತೀವಿ
ಏನ್ ಹೇಳುದು ನೀವು ಯಾಕಪ್ರಗೂ ಉಪ ಮಾಡಿರಲ್ಲ ಇವತ್ತು ಅಂತ
ನಾವ ಯಾವಾಗ್ಲೂ ಫ್ರೀಗ ಇರ್ತೀವಪ್ಪಾ ನೀವೇ ಬೂಸ್ಯ ಇರೋದು
ಹ್ಮ್ ಹ್ಮ
ಹ್ಮ್ ಅದಕ್ಕೆೇ ಮಾಡದ್ವಿ ಪಿಕ್ ಮಾಡ್ತಿರೋ ಇಲ್ ಅನ್ಕೊಂಡ್ ಮಾಡ್ದ ಬಟ್ ಪಿಕ್ ಮಾಡ್ಬಿಟ್ಟಿರಾ ನೀವು ಸೊ ಅದಕ್ಕೆ ನಮ್ ಕಡೆ ಮಳೆ ಇನ್ನುೂ ಜಾಸ್ತಿ ಬಡಿದೆ
ಹಾ ಹಾ
ಹ್ಮ
ಎಂತ ಡೈಲಾಗ್ ಹೊಡದ್ರಿ ಎಂತ ಡೈಲಾಗ್ ಹೊಡೆದ್ರಲ್ಲಪ್ಪ ಅಂದು
ಮತ್ತೆ
ಹ್ಮ್
ಹ್ಮ್ ನೀವ್ ಅಷ್ಟು ಬ್ಯುಸಿ ಇದ್ದೀರಾ ಮತ್ತೆ
ಇದ ಏನ್ ಮಾಡೋದು ಬ್ರಿಜ್ ಬಿಸಿ ಇರ್ಬೇಕಲ್ಲ ಸ್ವಲ್ಪ ನಿಮ್ಮಷ್ಟಪ ಇರಕ್ಕ ಆಗಲ್ಲ
ಹ್ಮ್ ಹ್ಮ್ ಹ್ಮ್ ನಾನು ಫ್ರೀ ಅದೆ ಆರೇಂಜ್ಲ್ಲಲ್ಲ ಫ್ರೀ ಇದ್ದೀನಿ ಅಂತ ಹೇಳ್ತಾ ಇಲ್ಲ ಬಟ್ ನಿಮ್ಮಷ್ ಬಿಜಿ ಅಂತೂ ಇಲ್ಲ.
ಸರಿ ತಗೊಳ್ಳಿ ಆಯ್ತು ಸ್ವಲ್ಪ ಕೆಲ್ಸ ಇದೆ ಆಮೇಲೆ ಮಾಡ್ತೀನಿ ನಾನ್ ಫ್ರೀ ಆದ್ಮೇಲೆ.
ಹಂ ಸರಿ. ಹ್ಮ್